ಹಲೋ
ಎಲ್ಲಿದ್ರಿ ಮಲ್ಲಿಕಾರ್ಜುನ್ ಅವ್ರ
ಏನ ಎಲ್ಲಿಲ್ಲಪ್ಪಾ ನೀ ನೀವ ಹೇಳ್ಬೇಕಕ್ ಎಲ್ಲ ಆರಾಮ
ಆಮ್ ನೋಡ್ರಿ ನೀವ್ ಆರಾಮದಿರ ಅಲ್ಲ
ಹ್ಮ್ ಆರಾಮ್ದೇನಪ್ಪ
ಇಲ್ಲೊಂದು ದೊಣ್ಣೆಕಟ್ತ್ತಾ ಇದೆ ಬರಿ ಇಲ್ಲಿ
ಹಾ
ಇಲ್ಲಿ ದೊಣ್ಣೆಕಂಟ ಐತೆ ನೋಡ್ ಬರ್ರಿ ಇಲ್ಲಿ
ಹಟ್ಟ ಮತ್ತ ಎಲ್ಲಾ ಆರಾಮಲ್ಪ ಎಲ್ಲಿದ್ದಿ ಏನ್ ನಡಸಿ
ಏನಿಲ್ಲ ನೋಡ್ರಿ ಇಲ್ಲಯ ಕಾಲೇಜ್ ಆಗ್ಲಿ ನಿಮ್ ಕಾಲದ್ ಒಣ ಗಟೆ ಐತಲ್ರೀ ಏನಿಲ್ಲ ನೋಡ್ರಿ ಇಲ್ಲಿ ಕಾಲೇಜ್ ಆಗ ದೊಣ್ಣೆ ಕಟ್ಟೆ ತ್ತ ನೋಡ್ಕನ್ ನಿಂತಿದೀವಿ
ಹ್ಮ್
ನಿಮ್ ಕಡೆ ಏನ್ ಅಂತಾರೆ ಅದು
ಅಪ್ಪ
ಯಾವದೊಂದು
ಇದೆ ಅಂತ ಅಲ್ಲಿ ಕಗ್ಗ
ಹಾ ಒಮ್ಮೆ ಏನಾರ ನಿಮ್ಮನ್ನ
ಮತ್ತೇನಂತಾರ ಇದೇನು ಏನತಾರೀ
ಯಾವದ್ರಿ
ನಿ ಮಾಡ್ಣವ ರಾವಲ್ ಅವ ಇದು ಪಲ್ಲ ಇದದು ಏನತ್ತಾರೀ ಪ್ರಜಲ ಏನಂತಾರಿ ಪ್ರಜಲು
ಫುಲ್ ಈಗ ಲವ್ ಮೂಡ್ ಒಳಗ ಅದೇನ್ರಿ ಪ್ರೀತಿ ಪ್ರೀತಿ ಒಳಗ ತೆಲಡಕ್ತ್ ದ
ಹೋಗ್ಬಿಡ್ರಿ ಎಲ್ಲಿ ಬಿ ಎಸ್ ಸಿ ಡಿಗ್ರಿ ಮಾಡಿಯಾನ ಎಲ್ಲಿ ಬಿ ಎಸ್ ಸಿ ಕೃಷಿ
ಷಿ ದ್ಯನ ಶಾಸ್ತ್ರ ಉತ್ತರ ಭೀಮರಾಯನಗುಡಿ
ಹ್ಮ್ ಹ ಮತ್ತ ಊಟ ಗಿಟ ಸರ್ತದ ಆರಾಮ್ ಚಲೋದ ಚಲೋ ಅದ ಕಾಲೇಜ
ಕಾಲೇಜ್ ಜುಲೈ ತ್ರೀ ಆದ್ರೆ ಊಟದ ಸ್ವಲ್ಪ ತೊಂದ್ರೆ ಗ್ಯಾಸ್ ಒಂದಿಲ್ಲಲ್ರಿ ಹಿಂಗಾಗಿ. ಅನ್ನ ಮಾಡ್ರಿ ಚಪಾತಿ ಮಾಡ್ತಾರ ಅನ್ನ ಚಪಾತಿನ ಮಾಡವಲ್ ರ
ಹ್ಮ್ ಏನ್ ಮಾಡಪ್ಲಿಲ್ಲ ಈಗ ದೇಶಾನೇ ಅದರಗದಪ್ಪ ಏನ್ ಮಡಪೇಲ್ಲ ಹಾ ಹಲೋ ಹಲೋ
ಆದ್ರೂ ಮತ್ತೆ ನನ್ಸರ್ಸಂದ ಹೋಗ್ಕ್ಲ್ರೀ ಮತ್ ಏನಾದ್ರು
ಮತ್ತತ್ ನಾಲ್ಕವ ಡಿಗ್ರಿ ಮುಗ ಪದವಿ ಮುಗಿಸಸ್ಕೊಂಡ್ ಹೋಗಪ
ಕೇಳತ್ತಲ್ರಿ ಮಲ್ಲಿಕ
ಆರಾಮಲ್ಲಲ್ಲ
ಪದವಿ ಮಣಗ ತಿರೆ
ನಾವು ಕೃಷಿ ಮಾಡತ್ತೀವಿ ನಾವವು ಇಲ್ಲೇ ಧಾರ್ವಾಡನಾಗಿದೀವಿಪ್ಪಿ ಧಾರ್ವಾಡ ಧಾರ್ವಾಡ
ಹೌದೇನ್ರರಿ ಧಾರವಾಡ ವಿಶ್ವವಿದ್ಯಾಲಯ ರೀ
ಹ್ಮ ಆರೋಡ್ ವಿಶ್ವವಿದ್ಯಾಲಯ
ಹಾ ಹೆಂಗ್ ಚಲೋ ನಡದತಲ್ಲರಿ ಎಲ್ಲಾ
ಹ್ಮ್ ಚಲೋ ನಿಮ್ ಫ್ರೆಂಡ್ ನಿಮ್ ಸ್ನೇಹಿತರು ಯಾರು ಸಹ ಸ್ನೇಹಿತರಲ್ಲ ಹ್ಮ್ ಹ್ಮ್ ಮಾತಾಡ್ತಿಲ್ಲ ಅವ್ರ ಸಂಗಟ ಮಾತ
ಏ ಇಲ್ ರೀ ಈಗ ಎಲ್ಲ ಮತ್ತ ಮಾತಾಡದ ಕಮ್ಮಿ ಮಾಡೀವ್ರಿ ಮಾತಾಡದಲ್ಲ ಅವ್ರ ಜೊತಿ
ಮಾತಾಡ್ಬೇಕ ರೀ ಎಲ್ಲರ ಸ್ ಮಾತಾಡ್ರ ಮನಷ್ಯ ಬೆಳ
ನಮವ ಈಗ ಸ್ವಲ್ಪ ಎಕ್ಸಾಮ್ ನಡದಿದೆ ರೀ ಪರೀಕ್ಷೆ ನಡೆದಿದ ಹಿಂಗಾಗಿ
ಪರೀಕ್ಷೆ ಮುಗ್ದವ
ಹಾ ಮುಗ್ದಾವ್ರಿ ನಿನ್ನ ಮುಗ್ದವು
ಹ್ಮ್ ಮತ್ತಗನ್ ಮಂದಿ
ಮುಂದಾದವ್ರಿಗೆ ಹೋಳ್ಳಿ
ಹ್ಮ್ ಹ್ಮ್ ನನ್ ಇದು ನೋಡಿದಪ್ಪಾ ನಿಮ್ಮ ಸ ಇದು ಸಾಮಾಜಿಕ ಜಾಲತಾಣಧಾಗ ನೀ ಇದ ಇಟ್ಟಿದಲ್ಲ ಒಪ್ಪ
ಹೌದ್ರಿ ನಮ್ ಕಾಲೇಜಗ ಮಾಡಿದೀವರಿ ಇಲ್ಲಿ ಹೆಂಗಾಗಿ
ಹ್ಮ್ ನಿಮ್ದು ಇದರ ಮಾಡಿದ್ರ ನು ವಿದ್ಯಾಲಯನ
ಹಾ ರೀ
ಹ್ಮ್ ಚಲೋ ಮಾಡ್ರಿ ನಂಬಲಿ
ಹ್ಮ ನಮ್ದ್ ಹೆಂಗ ಮಡ್ಯಾರ್ ಅಂದ್ರ ಇ ಸಲ ಹಾರಿ
ಹ ಎಷ್ಟ ಬೇಕ ಗಡನತಗೋ
ನಾವು ಒಬ್ಬರು ಎರಡು ಎರಡು ಗಿಡ ನೆ
ಅದು ಗಿ ಎಸ್ ಗಿಡ ನೆಡ್ಬೋದು ಗಿಡ ನೀ ಹಾ ದಿನಾ ನೀರ್ ನೀರ್ ಹಾಕ್ಬೇಕು ನೀವು
ಹೇ ದಿನಾ ಆಕ್ತಿವಿ ದಿನ ಹೋಗಿ ಹಾಕಿ ಬರ್ತಿವಿ
ಇನಾ ಆದ್ರ ಕಡಿಗ ಲಾಸ್ಟೇಗಿ ಮಾರ್ಕ್ಸ್ ಕೊಡ್ತಾರ
ಹಾ ನೀವು ನೀವು ಎಷ್ಟು ನೆಟ್ರಿ ಒಂದ್ ಐದ್ ನೇಟಿವ್ ಫೈವ್ ಹ್ಮ ದಿನ ನೀವ ನೋಡು ಕುಡಿಕಂದನ್ ಎಲ್ಲ
ಹ್ಮ್ ನಾವೇ ಹೋಗ್ತಿವಿ ನೀವ್ ಯಾವ ನೀವ್ ಯಾವ್ಯಾವ ಬೆಳಿತೀರೋ ನಿಮ್ಮ ಕಾಲೇಜ್ರ ವಸತಿ ನಿಲಯದರ್ ಇದು ಬೆಳೀತ್ರಿ ಹಣ್ಣುಗಳು ಉದ್ರ ಹಣ್ಣುಗಳು ಬಾಳ ಅದಾವ್ ಅಂತಲೂ ನಿಂಬಲ್ಲ ಹಸಿರ ಗಿಡಗಳು
ಹೌದು ಹೌದ್ರಿ ಮಾವಿನ ಹಣ್ಣು ಅದಾವ್ರಿ ಮತ್ತ ದಾಳಂಬರಿ ಹಣ್ಣ ಅದವು
ಹ್ಮ್
ಮತ್ತ ಚಿಕ್ಕು ಹಣ್ಣು ಅದಾವು
ಹ್ಮ್
ಪ್ಯಾರಲ್ಲ ಅಣ್ಣು ಅದಾವು
ಹ್ಮ್
ನಿರ್ಲಣ್ಣ ಅದಾವು
ಹ್ಮ್
ಎಲ್ಲಾ ಬಾಳ ಅದವ್ರೀ
ನಂಬಲ್ಲಿ ತರಕಾರಿ ಬಾಳಪ್ಪ ಸೊಂತಿಕಾಯಿ ಸೊಂತಿಕಾಯಿ ಇದು ಸೊಂತಿಕಾಯಿ ಮೆಣಸಿನ್ಕಾಯಿ ಪಂಡಿ ಪುಂಡಿ ಪಲ್ಲೆ ಮೆಂತಿ ಪಲ್ಲೆ ಸಬ್ಸಿ ಪಲ್ಲೇ ಮತ್ತ ಉಳಾ ಉಳಗಡ್ಡಿ ರೇಟ್ ಬಾಳ ಇದು ಈ ಬೆಲೆ ಬಾಳದ ಅರವತ್ ರೂಪಾಯಿ ಕಿಲೋ ಅದ ಉಳ್ಳಾಗಡ್ಡಿ ಮತ್ತ ಕೊತ್ತಂಬರಿ ಕರಿಬೇವ ಟಮಾಟಿ ಹಣ್ಣ ಹ್ಮ್ ಈಗ ಮತ್ ಈಗ ಇದಕ ಹೊಂಟಾರತಲ್ಲ ಕ್ಯಾಂಪಿಗೆ ಹೂ ಒಂದಿನಾ ಏರ್ತಾದ ಒಂದಿನಾ ಇಳಿತಾದ ಹೂ ಹತ್ತು ದಿನ ರೀ
ಅದಿ ಇನ್ನು ಹೇಳ್ತಂದ್ರೀ ನಮವು ಪರೀಕ್ಷೆ ಅದವು
ಪರೀಕ್ಷಾ ಮುಗಸ್ಕೊಂಡು ಹೋಗ್ತೀರಿ ಪರೀಕ್ಷೆ ಮೂಗಸಗೊಂಡು ಹೋದ್ಮೇಲೆ ಆಯಿತು ಆಮೇಲೆ ಪ್ರಾಕ್ಟಿಕಲಾ ಪ್ರಾಕ್ಟಿಕಲ್ಣ ಸಮಯ ಇದು ಲಾಸ್ಟ್ ಅಂತಿಮ ಇದು ಪರೀಕ್ಷೆ ಹಲೋ
ಹೌದು ರೀ ಇದು ಈದ್
ಹ್ಮ್ ಆಯ್ತಪಾ ಏನ ಸಮ ಇದು ಎರಡ್ನೇ ಸೇಮ್ಮ್ ಇಲ್ಲಪ್ಪಾ ಹಲೋ
ಹಾ ಯಾಡನೇ ಸೇಮ್ಮ್ ಮುಗತ್ರಿ ಈಗ
ಹ್ಮ್ ಮಾತಾಡು ಮಾತಾಡು
ಕೇಳತಿಲ್ರಿ
ಹ್ಮ್
ಕೇಳಾಕತೈತ್ರಿ ನಾ ಮಾತಾಡಾಕತ್ತೀನಿ ನಿಮ್ಮೂವು ಯಾವಾಗ ಅದಾವ್ರಿ ಪರೀಕ್ಷೆ
ನಮ್ಮ ಇನ್ನೊಂದು ವಾರ ಏನ್ ಇನ್ನೊಂದು ವಾರನ್ಯಾಗ ನಮ್ಮ ಸಮ್ಮೇ ಇದು ಮುಗಿತಾದ ದ್ವಿತೀಯ ದ್ವಿತೀಯ ವರ್ಷದರಲ್ಲ ಸಮ್ಮೇ ಮುಗೆತ
ಹೌದ್ರೀ ಈ ತಯ ವರ್ಷಕ್ಕ ಜಾಯಿನ್ ಮಾಡಕ್ನ್ಿ ನೀವು ಇನ್ನು ಎನ್ರಾಲ್ಮೆಂಟ್ ಮಾಡಕ್ನ್ರಿ
ಹ್ಮ್ ಮಾಡಡ್ಬೇಕುಕ್ ಮಾಡ್ಬಕ್
ಹ್ಮ್
ಮತ್ತೆ ನಾಷ್ಟ ಆಲ್ಲ ನಾಷ್ಟ
ಅಷ್ಟ ಪಲಾ ನಿಮದ್ರಿ
ಹಂಗ ಇರುತ್ತಾ ಪುಲಿಿಯ ವಗೇ ಮಾಡತ ನಲ್ಲ ಅಣನ್ನ ಅಣ್ಣ
ಅ್ಣನ ಏನ್ರಿ ನಿಮ್ ಕಡೆನು ಈಗ ಅನ್ನ ಮಧ್ಯಾಹ್ ಅಣ ರತ್ರಿ ನ ಅಣ್ಣ ಹಿಂಗಾರ ಬಾಳ್ ಕಷ್ಟ ಆಗತ್ ನೋಡ್ರಿ ಇದು
ಇವತ್ ಇ ಅಂಡ ಅಂಡ ರೈಸದ್ರ ಇವತ್ತ
ಹಾ ತತ್ತಿ ಅಣ್ಣ ಐ್ತನ್ರಿ ಹೌದೌದ್ರಿ
ತತ್ತ ಅನ್ನ ಐತ್ರಿ
ಹ ನಮ್ ಕಡೆನು ಇವತ್ ರಾತ್ರಿ ಅದ ಐತ್ರಿ
ಮಾಡಾಲ್ಲತ್ತ ನೀನ ಬಲಿ ಇವತು.
ಏ ಏ ಅಮಾಸಿ ಇವತ್ತಲ್ಲಿ ಎಲ್ಲ ಐತ್ರಿ ಅದ್. ತರಕಿ ಉಣಿ ವತರು
ಹ್ಮ್
ಹಂದಿಿನ ಇಬ್ಬರಾ ಸೋಮಾರ್ ಉಣಿವೇತ್ಲ್ ಅಮ್ಮಸಿಗಮ್ಮಸಿ ಈಗ ಏನಲ್ರರಿ
ಹಮ್ಮಷಿ ಬಂದರು ಬುಧವಾರ ಬಡ್ಬಡ್ದೋಗ
ಹ್ಮ್ ಬರ್ಬಾರ್ದು ಬುಧವಾರ ಐತವಾರ ಬ ಕೊ ಮಾಡ ಸ
ಹ್ಮ್ ಹ್ಮ್್ಮ ಮತ್ತ ಮತ್ತು ಹೆಂಗ ಮತ್ತ ಏನ ನೋಡಿದ್ರಿ ಆಟ ಇ ಮತ್ ಸುದಿಯ ಬರ್ಲಿ. ಸ್ಪರ್ಧಾತ್ಮಕ ಪರೀಕ್ಷೆಗಳು ಯಾವ ಬರಾತಿ.
ದೂಸ್ ತಿಂತಿರಿಲ.
ಹಲೋ ಹೂ ಮಾಂಸ ಅದು ಬಿಡ್ರಿ ಸ್ಪರ್ಧಾತ್ಮಕ ಪರೀಕ್ಷೆ ಯಾವ ಬರೀಲಾತಿ.
ಯಾವದ್ರಿ ಅದ ರೀ ಪೊಲೀಸ್ ವಿಷ ಬಿಟ್ಟ. ಈಗ.
ಅದ ಬರಿಬೇಕಲತ್ತೇನು.
ಹಲೋ ರೀ.
ಬರಿ ಮತ್ ಅದು ಬರಿ ಗೊತ್ತ್ತದ ಹಂಗ ಅದ.
ನೀವ್ ಯಾವ ಬರ್ಯಾಕತ್ತೀರೇನ್ರಿ ಆತ . ನೀವು ಬರೆಯಾಕತ್ತಿರಿಲರಿ ಭಿಕ್ಷಿ ಮತ್ ಯಾವ್ ಅರ.
ಹ್ಮ. ನಾವು ಏನಲ್ಪ್ಪಾ ನಮ್ ಪಿ ಕೆ ಏ ಎಸ್ ಪಿ ಸಿ ಇ ಕೆ ಎಸ್ ಪಿಎಸ್ ಐ. ಯುಪಿಎಸ್ಸಿ ನೋಡೋ. ಹ್ಮ. ಪಿ ಸಿ ಬರಿಬೇಕ್ ಹೆಂಗ್ ಅಂದರ್ ಗೊತ್ತ ಅಗತದ ಕಾನ್ಸೆಪ್ಟ್ ಹೆಂಗ ಅಂತ ಗೊತ್ ಆಗ್ತದ. ಪಸಿ ಬರದರನ ಮುಂದ ಮ ಹೆಂಗ ಅದಪ್ಪಾ ಹೊರಗಿನ ಪ್ರಪಂಚನ ಹೆಂಗ. ಓ ಎಷ್ಟ ಇದು ಅದಾವ ಅಂತ ಗೊತ್ತ ಅಗತದ. ಹಲೋ. ಹ್ಮ್ ಹ್ಮ್ ಮತ್ತಪ್ಪಾ. ಅಯ್ಯಪ್ಪ ನಿಂಬಲ್ಲಿ ಗ್ರಂಥಾಲಯನಾಗ ಇದು ಬಂದಿದು ಅಂತ ಅಲೋ ಹುಳ ಹಾವು ಹುಬಟಿ ಬಂದಿದ್ದು ಅಂತ . ಹಾ ಹ್ಮ ಹೊಳ ಹುಟ್ಟಿ ಬಂದಿದ್ದು ಅಂತ. ಹುಳ ಹುಟ್ಟಿ ಬಂದಿದ್ದು ಅಂತ ನೋಡು ನೋಡಿ ಓಡಾಡ್ರಿ. . ಅದೇ ಮೊನ್ನೆ ಹೇಳತಿರಪ್ಪಾ ಅದಕ್ಕೆ ನೋಡಿ ಮಾಡಿ ಓಡಾಡ್ರಿ. ಮತ್ತ ಪುರಾ ಹಸಿರ ಅದಪ್ಪಾ ನಿಮ್ಗೆ ಚಲೋ ಒಂದ್ ಹಸಿರು ಕಾಪಾಡ್. ಕೊಂಡ ಹೋರಿ. ಏ ಸ್ಪರ್ಧಾತ್ಮಕ ಕಟ್ಟೋ ಗೊತ್ತ ಅತದ ಪ್ರಪಂಚ ಹೆಂಗಂದ ಅಂತ ಮುಂದಿದ್ದ. . ಕಟ್ ಕಟ್ ಕಟ್ ಕಟ್ ಆಯ್ತಪ್ಪಾಯ್ತ ಆಯ್ತತ್ ಮತ್ತ ಈ ಕಾಲೇಜ್ ಕ ಹೊಲತಿದಿ ಇದು ಇದಕ್ ಹೊಲತ್ತೀನಿ. ಏ ವಿದ್ಯಾಲಯ ಹೋಲತೀನಿ ಆಮೇಲೆ ಬಂದ್ ಹೆಚ್ಚತೀನಿ ಆಯ್ತಾ. ಹ್ಮ್ ಹ್ಮ್ ನಿಮಗ ಕಾಲೇಜ್ ಇಲ್ಲ. ಹ್ಮ್. ಆಯ್ತು ತೊಗೊಪ್ಪಾ ಆರಾಮಲ್ಲ. ಆಯ್ತ ತೊಗೊ ಆಯ್ತ ಹಚ್ಚುತ್ತೇನ ಮತ್ತ ಆಮೇಲೆ‌ ಇಡ್ಲಿ.